ಏನಿಲ್ಲ ಊಟ ಆಯಿತು ತು ಸುಮ್ನೆ ಕುತ್ತಿದೆ ನೀನು
ನಮ್ದು ಊಟ ಆಯ್ತು ಸುಮ್ನ ಹಂಗೆ ಓಡಾಡ್ತ ಇದ್ವಿ
ಏನ್ ತಿಂದೆ.
ನಮ್ದು ಮಾಮೂಲಿ ಅನ್ನ ಸಾರು ಸಾಂಬಾರ
ಹ್ಮ್.
ಹ್ಮ್ ನಿಂದೇನು.
ನಾವು ಪಡ್ಡು ಚಟ್ನಿ
ನಂದ ಜೋರ ಇದೆ.
ಜೋರ ಏನಿಲ್ಲ ಏನಾದ್ರು ಹೊಸ್ತ ಏನಾದ್ರು ತಿನ್ಬೇಕ ಅನ್ಸುತು.
ಹ ಹ್ಮ ಅಂದ್ರೆ ಆಚೆ ತಿನ್ನಕೊಂಡ ಬಂದ್ರ. ಮನೇಲಿ ಮಾಡಿದೆ
ಮನೇಲಿ.
ಹೌದಾ. ಏನ್ ಪರೀಕ್ಷೆ ಅಲ್ವಾ ಮಾಡ್ಕೊಳಕ್ ಸಮಯ ಇರುತ್ತೆ ಹಾ ಹ್ಮ್ ಮಾಡ್ತಾ ಇದ್ವಿ ಇವತ್ತು ಶುರು ಮಾಡಿದ್ವಿ.
ಹಾ.
ಹ್ಮ ಹಾ.
ಯಾವಾಗ ನಿಮ್ದು ಪರೀಕ್ಷೆ ಹಾ.
ನಮ್ದು ಇಪ್ಪತ್ತಾರಕ್ಕೆ.
ಹಾ ಹಾ ನಮ್ದು. ಅವಾಗಿಂದನೇ. ಓದ್ಬೇಕ ನಾವು ಇನ್ನುೂ ಶುರು ಮಾಡಿಲ್ಲಾ. ಹ್ಮ್ ಹಾಲ್ ಟಿಕೆಟ್ ಎಲ್ಲ ಇಸ್ಕೊಂಡ್ರಾ.
ಇನ್ನು ಇಲ್ಲ ಇಸ್ಕೊಂಡು ಬರ್ಬೇಕು. ನ ನಾಳೆ ಹಂಗ ಹೋಗಿ ಈಸ್ಕೊಂಡು ಬರ್ತೇನಿ. ಹ್ಮ್ ನೀವು ಇಸ್ಕೊಂಡು ಬಂದ್ರಾ.
ಹಾ ಇಸ್ಕೊಂಡ್ ಬಂದ್ವಿ ಅದೆಲ್ಲಾ ಏನು ಸಬ್ಮಿಟ್ ಮಾಡೋದಿತ್ತು ರಿಪೋರ್ಟು. ಪ್ರಾಜೆಕ್ಟ್ ಅದೆಲ್ಲಾ ಮಾಡ್ಬಿಟ್ಟು ಎಲ್ಲಾ.
ಹ್ಮ್ ಹ್ಮ್ ನಮ್ದಲ್ಲ ಹ ಹೌದಾ ಹ್ಮ ನಮ್ದು ಅದೆಲ್ಲಾ ಮುಗಿದಿದೆ ಹಾ ಹ ನಂದ್ದ ಅದೆಲ್ಲ ಮುಗಸಿ ಅದಂದು ಇಸ್ಕೊ ಬರ್ಬೇಕು ನಾಳೆ ಹಂಗ ಹೋಗಿ ಇಸ್.... ಒಂದು ನಾಳೆ ಬೇಗ ಶುರು ಮಾಡು. ಹೋಗ್ಬೇಕು ಓದಾಕೆ
ಹ್ಮ್.
ಇನ್ನೇನ್ ಮೂರೇ ದಿನ ಅಲ್ವಾ ಓದಕ್ಕೆ ಆಗಲ್ಲ. ಬೇಗ ಬೇಗ ಹೋಗುತ್ತೆ ಸಮಯ ಹ.
ಓದದ್ರಲ್ಲಿ ಆ ತಲಾದಿಗೆ
ಸೋಮಾರಿಗಾದ್ರೆ ಏನು ಆಗಲ್ಲ ಮತ್ತೆ ಎಕ್ಸಾಮ ಅಲ್ಲಿ ಪರೀಕ್ಷೆ ಬರೆಯಕ್ ಆಗಲ್ಲ ಹ್ಮ್ ನಿಮ್ದು ಯಾವಾಗ ನಿಮ್ದು ಆವಾಗೇನಾ ಪರೀಕ್ಷೆ
ಹಾ ಅವಾಗೆ ನಾವು ಶುರು ಮಾಡ್ಬೇಕು ಓದಕ್ಕೆ ಇವತ್ತು. ಇಂದ ಇವತ್ತೇನ್ ಮುಗಿದೇ ಬಿಟ್ಟಿತು
ಹಾ.
ಇನ್ನು ಏನೋ ಓಡ್ಬೇಕು
ಅಂದ್ರೆ ಎಷ್ಟು ವಿಷಯ ಇರುತ್ತ ನಿಮ್ಗೆ
ನಮಗೆ ಅಂದ್ರೆ ಅಹ ಎಂಟು ಒಂಬತ್ತು ಇರುತ್ತೆ ಹ ಆದ್ರೆ ಅದ್ರಲ್ಲಿ ನಾವು ಆಹ ಪರೀಕ್ಷೆ ಬರೆಯೋದು ನಾಲ್ಕಷ್ಟೆ.
ಹೌದಾ ಹ ಹಾ ಹ ನವು. ನಂಗೆ ಐದೆನ್ ಬರಿಬೇಕು ನಾವು
ಹ್ಮ್ ಅಂದ್ರೆ ಒಂದು ಅದು ನೂರ್ ಮಾರ್ಕ್ಸಿಗೆ ಎಲ್ಲ ಇಂಟರ್ನಲ್..
ಹಾ
ಏನಂತೆ ಮಿಕ್ಕಿರೋ ನಾಲ್ಕು ರಿಪೋರ್ಟ್ ಎಲ್ಲ ಸಬ್ಮಿಟ್. ಊಟ ಆಯ್ತಾ
ಹಾ ನಮ್ದು ಮೊನ್ನೆನೆೇ ಕೊಟ್ವಿ ಗುರುವಾರ ಬುಧ್ವಾರ ಕೊಡ್ತೀವಿ
ಹ್ಮ್
ಇನ್ನು ಲಾಸ್ಟ್ ಸಮಯದಲ್ಲಿ ಓಡಾಡ್ಸ್ಬಿಡ್ತಾರಲ್ಲ ಇಸ್ಕೊಳ್ಳದೆ ಸಹಿ ಹಾಕ ಸಹಿಹಾಕ್ದಿರಾ ಅದ್ಕ ಮೊನ್ನೆ ಬೇಗ ಬೇಗ ಮಾಡಿಕೊಟ್ಟಿದ್ವಿ
ನಾವು ಹಂಗೆ ಮಾಡಿದೀವಿ ಆದ್ರೆ ನಮ್ಗೆ ತಿರ್ಗಾ ಮುರ್ಗಾ ತಿರ್ಗಾ ಮುರ್ಗಾ ಕೊಟ್ಟ... ಈ ಚೇಂಜ್ ಮಾಡ್ಸಿ ಇವತ್ತ ಹೆಂಗು ಫೈನಲ್ ಆಗಿ ಎಯೇ ಒಪ್ಕೊಂಡ್ರು ಸೈನ್ ಮಾಡಿಕೊಟ್ರು.
ಹೌದಾ ನೀವು. ನೀವು ಅಂದ್ರೆ ಹಿಂಗ ಹೆಂಗ್ ಗೊತ್ತ್. ತೀರ ನಂಗು ಒಂದ್ ಸ್ವಲ್ಪ ಹೇಳಿ ನಾವು ಹಂಗ ಓದ್ಕೊಂತೀವಿ.
ಏನಿಲ್ಲ ಮಾದರಿ ಪರೀಕ್ಷೆ ಅದು ಬಿಟ್ಟಿರ್ತಾರಲ್ಲ ಪತ್ರಿಕೆ ಅದನ್ನೇ ಓದ್ತೀವಿ ಒಂದೆರಡು. ಮತ್ತೆ ಈ ಹೋದ್ ವರ್ಷದ್ದು ಇರ್ತಾವಲ್ಲ ಅದನ್ನ ಓದ್ತೀವಿ. ಹ್ಮ್ ಅದ್ರಲ್ಲಿ ಯಾವ್ದ ಜಾಸ್ತಿ. ರಿಪೀಟ್ ಕೇಳಿರ್ತಾರೆ ಅದನ್ನ. ಕಾನ್ಸಂಟ್ರೇಟ್ ಮಾಡುತ್ತೀವಿ.
ಹೌದು
ಏನ ಪಾಸಾಗಕೊ ತ್ತಿ
ಹ್ಮ್ ಹ ನಮ್ದು ಅದೇನೆ ಸ್ವಲ್ಪ ಇವಾಗ ಮನೇಲೆಲ್ಲ ಕೇಳ್ತಾರಲ್ಲ. ಅಂಕಗಳ ಇಷ್ಟು ಬಂದಿದೆ ಅದಕ್ಕೋಸ್ಕರನ್ನಾದ್ರು ಜಾಸ್ತಿ ಅಂಕಗಳು ಪಡಿಬೇಕಂತ ಸ್ವಲ್ಪ ಜಾಸ್ತಿ ಓದ್ಬೇಕು ಹ್ಮ್
ಹ್ಮ್ ಏನು ಉತ್ತೀರ್ಣ ಆಗ್ಬೇಕಲ್ಲ ನಾವು ಒಂದ್ ಸಲನಾದ್ರು ಹ್ಮ್
ಏನೋ
ಹ್ಮ ಅವ್ರಿಗೂ ಸ್ವಲ್ಪ ತಂದೆ ತಾಯಿ ಖುಷಿ ಆಗುತ್ತೆ ನಾವು ಚೆನ್ನಾಗ್ ಓದಿದ್ರೆ. ಅಂದ್ರೆ ಇವಾಗ ನಿಮ್ ಮನೇಲಿ ಹೆಂಗೆ ಜಾಸ್ತಿ ಬೈತಾರ ಓದು ಓದು ಅಂತ ಇನ್ ಇವಾಗೆ ಓದದ
ನಾವಾಗೆ ಓದ್ತಿೀ ಷ್ಟ ಆಲ್ಲ ಸೋಳ
ಹ್ಮ
ಹ ಬೇಕ
ಹ ಹೌದಾ ನಾ್ ಚಿಕ್ಕ ವ್ದ ಗೆಲ್ಲ ಜಾಸ್ತಿ ಪೈಸ್ ಹಾ ಹಾ
ಒಬ್ರೊಬ್ರು ನೋಡಿ ಓದದಷ್ಟೆ
ಹೌದು ಇವಾಗ ಗೆಳ್ತಿರಲ್ಲ ಓದಿಡ್ತಾರಲ್ಲ ಅವ್ರ ಹೆಂಗ್ ಓದಿರ್ತಾರ ನಮ್ಗೂ ಗೊತ್ತಿರಲ್ಲ ಪದೇ ಪದೇ ಕರೆ ಮಾಡಿ ಕೇಳೋದು್ ಎಷ್ಟೋದ್ಯಾ ಎಷ್ಟೋದ್ಯಾ ಅಂತ
ಹ್ಮ್ ಅಂದ್ರೆ ನಮ್ಗೂ ಒಂದ್ ಸ್ವಲ್ಪ ಏನೋ ಹೊಸ ಯೋಚನೆಗಳು ಬರ್ತಾವಲ್ಲಾ ಹಿಂಗೋದ್
ಹಾ ಹೌದು ಹ್ಮ ಇವಾಗ ಒಂದ್ ಪ್ರಶ್ನ ಪ್ರಶ್ನೆ ಬಿಟ್ಟಿದ್ರೆ ಅವ್ರು ಓದಿರ್ತಾರೆ ಯಏನ್ ಹೇಳ್ಕೊಡು ನನ್ಗೂ ಅಂತ
ಹ್ಮ್ ಆತರ ಚರ್ಚೆ ಮಾಡ್ಕೊಂಡ್ ಓದಿದ್ರೆ ಇನ್ನು ಜಾಸ್ತಿನ ಹ್ಮ್ ಹ್ಮ್ ಮತ್ತೆ ನೀನೇ ಹೇಳು ಏನಾದ್ರು ಓದೋ ಟಿಪ್ಸು ಹಲೋ ಹಲೋ ಹಲೋ